ಹಲೋ
ಲೋ ಎಂತಲ್ಲ ಒಟ್ಟದ ಸೌಂಡ್ ಹಾ ಭೈ ಹಾ ಕೇಳದಕುಂತ ನೋಡ್ ಈಗ್ ಈಗ್. ಹಾ ಬಂತ ಬಂತ ಈಗ ಈಗ ಬಂತ.
ಹೌದದ ಊಟ ಆಯ್ತಾ?
ಹಾ ಭೈ ಆಯ್ತು ನೀಂದಾಯ್ತ ಊಟ?
ಆಯ್ತ ಭೈ ಏನ್ ಫೋನ್ ಹಚ್ಚ್ವಲ್ತ ಏನ್ ಬ್ಯುಸಿ ಆಗಿಬಿಟ್ಟಿದಿ ಇವತ್ ನೋಡ್ ಯಾಗ್.
ಆ ಭೈ
ಏನ್ ಫೋನೇ ಹಚ್ಚವಲ್ಲಿ ಅಂದ ಮರ್ತ್ ಬಿಟ್ಟಿದ ನಮಗ ಹಾ
ಇಲ್ಲೋ ಭೈ ಈಗ್ ನಮ್ದು ಎಡಿಕಲ್ದ ಫೀಲ್ಡ್ ಆದಲ್ಲ ಈಗ
ಹಾ ಮೆಡಿಕಲ್ ಫೀಲ್ಡ್ ಹೌದೌದ ಹೇಳೋ ಹ ಹಾ ಬಿಜಿ ಆಗಿದೀರಾ?
ಹ ಸಣ್ಣಗಲ್ಲ ಮಗ ಬ್ಯುಸಿ ಬ್ಯುಸಿ ಹೆಂಗಂದ್ರ. ಪೇಷಂಟ್ ಫುಲ್. ಸಿಟ್ನಾಗ ಇಲ್ಲಾ ಬರ್ತಾರ ಅವರು.
ಹೌದಾ ಅಂದ್ರೆ ಅಂದ್ರೆ ಸಂಭ ಅಂದ್ರೆ ಸಂಭಾಳ್ಸೊಂಡ್ ಹ. ಅಪ್ಪ ನೀನು ಚೆನ್ನಾಗಿ ಸಂಭಾಳ್ಸಂಕೊಂಡ ಹೋಗ್ ಹ್ಮ್.
ಹ್ಮ್ ಆಯ. ಸುಳ್ಳಕಳ ಮಗ ಈಗ ನಾನು ಮೆಡಿಕಲ್ ಇದು ಮೆಡಿಕಲ್ ಫೀಲ್ಡ್ ಯಕ್ಕಾರ್ ತೊಗೊಂಡ್ನಿ ಅಂತ ಆಗಿತ್ ನೋಡ್ ನನ್ಗೆ.
ಯಾಕ ಅಂತದ್ ಏನಯ್ತು ಮಾರಯಾ.
ಏ ಹೌದು ಇದು ಪೇಶಂಟ್ ಹೆಂಗ ಹೆಂಗ. ಬರ್ತಾವ್ ಅಂತ ನಿಮಗ ಗೊತ್ತ ಇಲ್ಲಾ ಹಿಂಗಾಗಿ ಇದು. ಒಂದ್ ಒಂದ್ ಮಳೆ ಬರ್ತಾರ ಕೆಟ್ಟ ಬರ್ತಾರ ಈಗ. ಹ್ಮ ಎಮರ್ಜೆನ್ಸಿ ಬಂದು ಅಂದ್ರ ನಮ್ಗ ಹೈರಾಣ.
ಹೌದಾ.
ಹಾ ಆಬೇಕ ಕದ್ರಗ ಇದ ಅವರು ಈ ಇವ್ರಿಗೆ ಅವ್ರ ಕೆಸಕ್. ಅವರು ಬಂದ ಕ್ಯೂರ್ ಕೆಸ ಹಾಕ್ತಾರ ಏನ್. ಎಮ ಎಲ್ ತಿಲ್ಮಸ್ ಮಾಡ್ಬೇಕ ಅಂದ್ರೆ ಅರ್ಧ ಅರ್ಧ ಹನ್ಯಾಡ್ ಹ್ನಾ ಫಿಕ್ಸ್.
ಹೌದಾ ಮಾರಾಯ.
ಹೌದಾ ಬಾಯ್.
ಹ್ಮ್ ಚೆನ್ನಾಗಿರಪ್ಪಾ ನೀ ಅವ್ರ ಟೆನ್ಶನ್ದಾಗ್ ಮತ್ತೆ ನಿನ್ ಆರೋಗ್ಯ ನೀನು ಹದ.
ಹ್ಮ್ ಹೌದು ಬೈ.
ಆರೋಗ್ಯ ಭಾಗ್ಯ ಅಂತ ಹೇಳಿದ್ದಾರೆ ಮಹಾತ್ಮ ಗಾಂಧೀಜಿ ಅವರ ಅನಿಸಿಕೆಗಳನ್ನು ಅಳಡಿಸಿಕೊಳ್ಬೇಕು. ಆರೋಗ್ಯವ ಭಾಗ್ಯ ಅಂತ ಹೇಳಿದ್ದಾರೆ.
ಹಾ ಹಾ ಯಾರ.
ಯಾರ ಅಂದ್ರೆ ಹಂಗೆ ಒಬ್ರು.
ಹ ಅಂದಾರ ಅದ ಕೋ ಕವರಿ ಹೇಳುದು ಈಗ ನಮ್ಗೆ. ಹೇಳದ ಕುಂತ ಗಾದೆ ಮಾತು ನೀವ ಒಂದು.
ಹಾ ಹಾ ಹೇಳ್ ಹೇಳ.
ಹಾ ಹಾ ಈಗ. ನೀವೇನ ಇದ.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
ಮಾಡಿದಿರಿ ಈಗ.
ನಾವು ಇವಾಗ ಬಿ ಎ ಮಾಡಿದ್ವಿ ಬಿ ಎ ಕಂಪ್ಲೀಟ್ ಆಗ್ತಾ ಇದೆ ಈ ವರ್ಷ ಆಯ್ತು. ಅದಾದಮೇಲೆ ಎಮ್ ಎ ಮಾಡಬೇಕು.
ಹೌದಾ.
ಹ್ಮ್.
ಹ್ಮ ಹಂಗಿದಿದ್ದಾರೆ ಈಗ ನಿಮ್ಮ ಗೋಲ್. ನ ನಿಮ್ಮ ಗುರಿ ಏನಿದೆ ಈಗ. ಮುಂದಿನ ಗುರಿ ಸಾಧನೆ ಮಾಡೋದು.
ಸಾಧನೆ ಮಾಡೋದ ಇದೆ ಅಂದ್ರೆ ಇವಾಗ ಹೇಳಲ್ಲ ಬಂದ್ ಮೇಲೆ ಹೇಳ್ತನಿ. .
ಹ ಪರ್ಸನಲ್ ಇದೆಯಾ ಅದೊಂದು.
ಪರ್ಸನಲ್ ಅಂದ್ರೆ ಇವಾಗ ಹೇಳ್ಕೊಂತ ತಿರ್ಗಾಬಾರದ ಎಲ್ಲ ಅ ಆ. ಅ ಆಗ್ಲಿಲ್ಲ ಅಂದ್ರೆ ಜನ ಎಲ್ಲಾ ಆಮೇಲೆ ಹಿಯಲ್ಸ್ತಾರೆ. ಅವಮಾನ ಮಾಡ್ತಾರೆ ಅದಕ್ಕೆ ಆಥರ ಎಲ್ಲ. ಏನಿದ್ರೆ ನಮ್ದು ಏನಿದ್ರೆ. ಏನ್ ಕೌಂಟ್ರೆ ಬ್ರೋ ಏನಂದ್ರೆ ಇವಾಗ ಏನಾದ್ರು ಲುಕ್ ಅಲ್ಲಿ ಏನಿಲ್ಲ ನಮ್ದು ಲುಕ್ ಕೊಡೋದೆನಿಲ್ಲ ಏನಿದ್ರೆ ಕೌಂಟ್ರಾಕದೆ.
ಹಾ ಹಾ ಹಾ
ಹಾ ತರ ಬರೋದ್ ಲೇಟ್ ಆಗಿರ್ಬೋದು ಆದ್ರೆ ಸೀದಾ ಎನ್ಕೌಂಟರ್ ನಮ್ದು.
ಆ ಹಾ ಹಾ
ನಿಂಬ ಗಾವ ಇದ ಆ ನೀವೊಂದು ಮ ಮಾಡ್ತಾಳ ನೀವು ನೀನು ಗುರಿ ನೀನು ನನ್ ನಾಕೈದೊ ಹ್ ಇಟ್ಕೊಂಡಿನೇ ನಾ ಹುವ ಆ ಹ ಉ ಉ ಒಂದ್ರಡ್ಗ ಚಛೋತ್ನಾಗ್ ಇಟ್ಕ ಪುಲ್ಲು. ಗೋಲ್ ತ್ ಪು ಅದ ಗೋಲು ಫುಲ್ ಅಚ್ಚು ಮಾಡ್ದ ಅನ್ನೋದು ಬಿುಡೇ ಬಣ್ಣಿ ನಡ್ಡ.
ಹ್ಮ್
ಹ್ಮ್
ಹಂಗಂದ್ಯ
ನಾ ಯ ಈಗೋ ಒಂದಕ್ಕೆದ ಕೊ ಕಾನ್ಸಂಟ್ರೇಷನ್ ಕ್ ಕೊಡಕ್ ಅದದ್ದ ಅ ಹ ಇದ್ ಆಮೇಲೆ ಇದನ್ನ ನಾಲ್ಕೈದ ಆದ್ರ ಆಮೇಲೆ ಉಹ್ ಈಗ ಹ ಕನ್ಸ ಕಾನ್ಸಂಟ್ರೇಷನ್ ಕೊಡಕ್ ಹ್ಮ್ ಆಗಲ್ ಮತ್ತೆ ಹ
ಹ್ಮ್
ಅದಕ್ಕೆ ಇಟ್ಟಗ ಇದು ಗುರಿ ಇಟ್ ಡ್ತೀವಲ್ಲ ಅ ಹಾ ಸಲ್ಲಿಸ್ಟು ಅದೇ ಚಲೋತ್ನಾಗೇ ಇಟ್ಗಂದೂ ಇನ್ನು ಗ ಗೋಲುನ ಅಚ್ಚು ಮಾಡ್ ಒಟ್ಟ.
ಅಚೀವ್ ಮಾಡ್ತೀನಪ್ಪಾ ನಾನ್ ನನ್ನ ಅಚೀವ್ ಮಾಡತಾ ಬಿಡಲ್ಲ ನನ್ ಗೋಲ್ ನ ನಾನು.
ಹಾ
ಫ್ರಿಜಿನಾಗಿಲ್ರಿ ಏನ್ ನಮ್ ದುಕಾನದೆನಿಲ್ವಾ ನಿಮ್ದು?
ಅ ಹಾ ಎಲ್ಲ ಏನಿಲ್ವ ಬೈ ನಮ್ದು. ಇಲ್ಲ ಆ ಹ್ಮ ಹ್ಮ ಹೊಕಲ್ಸನ ಇದೆ ಬರೇ ಅಷ್ಟೇ. ಹಾ
ಫ್ರಿಜ್ ನಾಗ್ ಇಡ್ಬೇಕ್ರೀ
ನಾ ಹೊಕಲ್ತನ ಇದೆ ಅಷ್ಟೇ.
ಹೊರಗ ಒಂದ್ ಎರಡ್ ಮೂರ್ ಇಡ್ಬ ಹೊಕ್ಕಲ್ತನ ಇದೆನ? ಈ ತರ ಅಂದ್ರೆ ತಿನ್ನಾಗ ಒಂತರ ಅನ್ಸ್ಬಿಡತ್ ನೋಡು.
ಹ ಕಿಂಗಿನ ಅ ಕಿ ಕಿ ಕಿಂಗೋಣ ಆ ಕಡಿ ಹೊಲಾ ಅ ಕಡೆ ಒಲಾ ಇಕಡೆ ಸಂಸಾರ ಈ ಕಡೆ ಪೆಷೆಂಟ್ಗಳು ಬಾಳತ್ ಯಾರ್ದ ಟೆನ್ಷನ್. ಸಣ್ಣಗೆ ಆಯಲ್ಲ ನಮ್
ಯಾರಿಗಿರಲ್ಲ ಮರಯ ಕಷ್ಟ ಆನೆ ಕಷ್ಟ ಒಂದ್ ಕೆಟ್ರಗನ್ನೊಂದ್ ಬರ್ತರಿ. ಹಾ
ಹ್ಮ್ ಬಾಳಿದ್ದವ ಕಷ್ಟ ಬೈ
ಕಷ್ಟ ಇರದೆ ಜೀವ ಮನುಷ್ಯ ಅಂದ್ಮೇಲೆ ಕಷ್ಟ ಕಷ್ಟನ ದೇವರು ಕೊಡ್ಲ ಅಂತ ಬೇಡ್ಕೋಬೇಕು ಆ ಕಷ್ಟನ ಎದುರ್ಸೋ ಶಕ್ತಿ ಕೊಡಪ್ಪ ಅಂತ್ ಬಿಡ್ಕೋಬೇಕ್ ಮತ್ತ.
ಹಾ ಹೌದು ಬೈ
ದೇವ್ರೆ ಕಷ್ಟ ಕೊಡ್ಬೇಡ ಅಂತಕೇಸಿನ್ ಕೇಳ್ಕೋಬಾರ್ದು ಕಷ್ಟ ಕೊಡು ಆ ಕಷ್ಟನ ಎದುಸೋ ಕೂಡ ಶಕ್ತಿ ಕೊಡು ಅಂತನ್
ಹ್ಮ್ ಯಾವ ಐಸ್ ಪೈಸಾ ಹಾಕು ಪೈಸಾ ಹಾ ಬೈ ಅಲೋ
ಮಾತಾಡ್ ಬ್ರೋ
ಆ ಬಾಯ್ ಈಗ ಕರುಣಾ ಎಕ್ ಎಕ್ ಹಿಂಗೆ ನೋಡಕ ಅವರಿಗೇನೋ ಇಂಗ್ಲಿಷು ಹೋದಕ್ಕ ಅವ್ರಿಗೇನೋವ್ ಇಂಗ್ಲಿಷ್. ಓದಕ್ಕೆ ಬರಲ್ಲ ಈಗ ಅಂತರ ಬಂದು ಹಳ್ಳಕ್ ಬಂದು ಬಿದ್ ಬಿಟ್ಟಿವಿ ಹ
ಜಿ ಎನ್ ಮಂ ಮಾಡಿದ್ರಲ್ಲ ಅದ್ರ ಬಗ್ಗೆ ಮಾಹಿತಿ ಅಂದ್ರೆ ಫುಲ್ಫಾರ್ಮ್ ಏನು ಅದು ವಿಸ್ತಾರ ರೂಪ.
ಅದ್ರದ
ಹಾ ಏನ್
ಹರ್ಸಿಂಗ್ ವೆಡ್ ಜನರಲ್
ಹಾ
ಹ ಹರ್ಸಿಂಗ್
ಹ್ಮ
ಮೇಡ್ ವೈಫರಿ.
ಮೇಡ್ ಹೊಲ್ಪರಿ ಜಿ ಏನ್ ಎಂ
ಹಾ
ಮೇಡ್ ವೈಫರಿ ಹ್ಮ್ ಹ್ಮ್
ಹ್ಮ್
ಎಷ್ಟ್ ಇದೆ ಅಂದ್ರೆ ಎಷ್ಟು ಸೆಮ್ ಇರುತ್ತದು ಜಿ ಎನ್ ಎಮ್.
ಹಾ ಇದು ಶ್ರೀ ಸಮ್ಮ ಇರುತ್ತೆ ಅದು ಅಂದರು ಅಂದ್ರೆ ಇದು ಇದೇನಿದು ಹಾರದ ಹ್ ಹಾರ ಆರ ತಿ ತಿಂಗ್ಳದ್ ಕೊಮ್ಮೆ ಇಲ್ಲೇದು.
ಅಂದ್ರೆ ಇವತ್ತ ಇವಾಗ ವರ್ಷಕ್ಕೆ ವ್ ಅಂದ್ರೆ ಎರಡು ವರ್ಷ ಇರ್ತಾ ಇದು.
ಎಲ್ಲಾ ಉಹು ಮೂರು ವರ್
ಮೂರ್ ವರ್ಷ ಮೂರ್ ವರ್ಷನೇ ಇರೋದು ಅಂದ್ರೆ ಒಂದ್ ವರ್ಷಗ ಒಂದ್ ಸೆಮ್ ಇರುತ್ತಾ?
ಹಾ ಹೆಂಗಿದೆ ಅದು ಸಮಯ್ದಿಲ್ಲ.
ಹೌದಾ ಜಿ ಏನ್ ಎಮ್ಮು ಡೈಲಿ ಹೋಗ್ತೀರ ಅಲ್ಲಿ ನಮ್ ಹುಡುಗರು ಬರ್ತಾರ ಗೊತ್ತಾ ನಿನ್ಗೆ ನಮ್ ಮಿತ್ರರು. ಅಂದ್ರೆ ಬೈಲಪ್ ಅವರು ಬರ್ ಈಗ ತಾನೆ ಮತ್ತೆ ನವೀನು ಬಾಬುಮಿಯಾ ಮತ್ತೆ ಯಾರಂದ್ರೆ ಸೊಹೇಲು.
ಹ ಕಾಲೇಜು ಎಕ್ಸಲೆಂಟ್ ಕಾಲೇಜಾ.
ಹಾ ಎಕ್ಸಲೆಂಟ್ ಕಾಲೇಜು.
ಆ ಎ ಎಕ್ಸಲೆಂಟ್ ಕಾಲೇಜ್ ಅಂದ್ರೆ ಪರಿಚಯ ನಮಗೂ.
ಹೌದಾ.
ಹಾ ದೋಸ್ತರು ಅಂದ್ರ. ಅಂತ ಪರಿ ಕುಚುಕು ದೋಸ್ತರಲ್ಲ ಸುಮ್ನೆ ಪರಿಚಯ ಅವ್ರನು. ಸಾದಾ ದೋಸ್ತರ ಪಾ.
ಸರಿ ಮತ್ತೆ. ನಮಗೆ ಕುನಾವ್ ಅವ್ರರೆಲ್ಲಾ ನಮ್ಗೆ ಕಾಲೇಜ್ ಫ್ರೆಂಡ್ಸ್ ಅವರೆಲ್ಲ ಪಿ ಯು ಸಿಲ್ಲಿ ಓದಿರೋದ ಅವ್ರು ನಾವು.
ಹೌದಾ. ಹ ಯಾವದು ಕಾಲೇಜ್ ಯಾವದು.
ಕಾಲೇಜು ಯಾವ್ದಿಲ್ಲ ಇದು ಹಚ್ಬೇಕ್ರಿ. ಇದು ಶಾಂಪೂ ಹಚ್ಕೋಬೇಕು ರೀ ಕುಂದ್ರಲ್ಲ. ಶಾಂಪು ಹಲೋ.
ನಾ ಕಾಲೇಜ್ ಯಾವದ ಯಾ ಸೆಕೆಂಡ್ ಸೆಕೆಂಡ್ ಸೆಕೆಂಡ್ ಪಿಯುಸಿದು.
ಹ ಆದ್ರೆ ಇದು. ಬಾಲಕರ ಪದವಿಪುರ ಕಾಲೇಜು ಶಹಾಪುರ.
ಹಾ ಹೌದಾ.
ಹ್ಮ್.
ಹ ಹಾ ಭೀಮಾರಾಯನಗುಡಿ ಸಗರ್. ಪದವಿಪೂರ್ವ ಕಾಲೇಜ್ ಭೀಮರಾಯನ ಗುಡಿ ಶಹಾಪುರ್ ಹತ್ತಿರ.
ಅಲ್ಲಿ ನಮ್ ದೋಸ್ತರು ಇದಾರೆ ಗೊತ್ತೇನು ನಿಮಗೆ ರಾಜಶೇಖರ್ ಅಂತ ಇದ್ನಲ್ ಒಬ್ನು.
ಆ ಕಾಮರ್ಸ್ ಮೋಡತ
ಅವನ್ದು ಸೈನ್ಸ್ ಅವನ್ದು.
ಸೈನ್ಸ್ ಅಂದ್ರರು
ಅವನದೇ ನೋಡ್ ರಾಂಕಿಂಗ್ ಏಯಟಿ ಸೆವೆನ್ ಏಟಿ ಸೆವೆನ್ ಇತ್ತು ಅವಂದೇ ರಾಕಿಂಗ್ ಅಲ್ಲಿ. ಎರಡ್ ಸಾವಿರದ ಇಪ್ಪತ್ನಾಲ್ಕಕ್ ಸಾಲಿನ ಅವ್ನು ಮತ್ತೆ ಇಏೊಬ ಇದ್ದ ಮರ್ಲಿಂಗ ಅಂತಿದ್ದ.
ಮರಲಿಂಗನಾ.
ಹಾ.
ಅಯ್ಯಯ ಅಂದ್ರ ನೋಡಿನಿ ಅಂದ್ರ ಇವನ ಅಂದ ಗೊತ್ತಿಲ್ವ ಇಷ್ಟೇ.
ಹೌದಾ ನ್ನು ಹ್ಮ.
ಗಾ ಕೂನಇವಿ ಅಂದ್ರ ಯೂನಿ ಅಂದ ಗೊತ್ತಿಲ್ಲ.
ಸರಿ ಇವೋ ನೆಕ್ಸ್ಟ್ ನೀವೇ ಮಾಡ್ತತಿರಾ ಕಾಲಲ್ಲಾನ್ ಮಾಡಲಾ.
ಹಯ ಈ ಈಗೇನ್ ಆಗಲ್ವ. ಆ ನಾಳೆ ಹಚ್ಚರಿ ಬಾಯಿ ನಾನ್ ನಾಳೆ ಹಚ್ಚರಿ ಆಡಮ್ ಮಂತ ಆ.
ಇವಾಗಲ್ಲವ ಬ್ಯಸಿ ಇದಿರಾ.
ಹಾ ಬಿಜಿ ಈಗ ಸ್ವಲ್ಪ ಈಗ. ನಮ್ಮ ಅಪ್ಪಾರ ಚಿ ಚಿಕ್ಕೆ ಕೆ ಕೇಳೋ ಬಡದ ಕ ಕೇಳ್ದ ಕೇಳ್ದ ಅಂದ್ರೆ. ಚೇಂಜ್ ಆಗ್ತದ ಆಮೇಲೆ ಮಾತು.
ಹಾ ಸರಿ ಸರಿ ಬಾಯ್ ಬಾಯ್.
ಹಾ. ಹಾ ನಾಳೆ .